ಹಲೋ ಹ ಅಣ್ಣ ಹ
ಏನ್ ಮಾಡ್ತಾಇದಿರ ಬ್ರೋ
ಚಸ್
ಚೆಸ್ ಅಡ್ತಇದಿರ್
ಸ್ವಲ್ಪ ಮೈಂಡ್ ಫ್ರೆಶ್ ಆತ ಚಲ್ಸೆ
ಹ ಆಡ್ಬೇಕು ಗುರು ಇಷ್ಟೊತ್ತಲೆಲ್ಲ ಸಾಯಕಲ್ ಆದ್ರೆ ಯಾವ್ದಾದ್ರು ಆಟ ಆಡ್ಬೇಕು ಹಾ ಚಂತಕ ಏನು ಓದೋದ್ ಓದೋದ ಅಂದ್ರೆ ಬರೋತ್ತ
ಹಾ
ಹ ಬಟ್ ಸಾಯಂಕಾಲ ಆಟ ಆಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಮತ್ತ್ ನೈಟ್ ನೈಟ್ ಓದಕ್ಕೆ ಇಷ್ಟ ಆಗತ್ತೆ ಮತ್ತೆ ಬ್ರೋ ನಿಮ್ ಉರ್ ಸೈಡ್ ಎಲ್ಲಾ ಯಾವವು್ದದು ಜಾಸ್ತಿ ಬೆಳೆಯದು ಬೆಳೆ ಬೆಳೆ ಬೆಳೆಯದು ಅಂದ್ರೆ
ಹ ಅವಲ್ಲ ಹೊಲ್ದ ಬಾಗಲ್ಲ ಎಷ್ಟ ಇದ ಗೊತ್ತಿಲ್ಲ ನ ಹಂಗೆ
ಹಾ
ಕೆರೆ ಒಳ ಅಂಬೇಡಿ
ಹಾ ಯಾವ್ದ ಸುಮ್ನೆ ಹಂಗ
ಸುಮ್ಮ್ನೆ ಅಂದ್ರೆ ಗೆಸ್ ಮಾಡಿದ್ರೆ ತೊಗರಿ ಅನ್ಸತ್ತ ಅಣ್ಣಾ
ತೊಗರಿ ಜಾಸ್ತಿ ಬೆಲ್ಯದ
ಹ್ಮ್
ಹಾ ನಿಮ್ಮೊಂದು
ಮತ್ತೆ ಇಲ್ಲಾಂದ್ರೆ ಕಬ್ಬಣ್ಣ ದೊಡ್ ದೊಡ್ಡ ಫ್ಯಾಕ್ಟ್ರಿಗಳು ಇದ ನಮ್ ಜೇವರಿಗೆಲ್ಲಿ
ಹಾ ಕಬ್ಬು ಮತ್ತೆ ಇದ
ಹಾ
ತವರು
ಹಾ ನಲ್ಲೋಗಿಿಸಲ ಹೋದಂದ್ರೆ ಎಷ್ಟ ಫಕ್ಟ್ರ ಜವ್ರಿಗೆ ಎಷ್ಟು ಸನಿ ಆತು ನಲ್ಲಗ ್ರೆ ನಾವು ಬೆಕ್ಕಂತ ಇಲ್ಲಿ ಒಂದ್ ಹಳೆ ಇದನ ನಲ್ಲೋಗಿ ಅಂತ ಊರು ತುಂಬಾ ಬರೆ ಕಬ್ಬೆ ಅಣ್ಣಾ
ಫುಲ್ ಊರ ಅವರು ಅದು ಊರ ಎಲ್ಲಾ ಫುಲ್ ಕಬ್ಬು
ಕಬ್ಬೆಣ್ಣ ದೊಡ್ಡ ದೊಡ್ಡ ಒಂದು್ ರಟನ್ಟಟ ಫ್ಯಾಕ್ಟ್ರಿ ಇದದೆಣ್ಣ ಅಲ್ಲಿ
ಅ ಬ್ರೋ
ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಇದ ಅಣ್ಣ ಒಂದು ಇದು ಟಾಟಾ ಅಂತ ಒಂದ್ ಫ್ಯಾಕ್ಟ್ರಿ ಇದೆ
ಹಾ
ಊರ ಕಬ್ಬಿಿಂದ ಆಣ ಊರ
ಫುಲ್ ಊರ್ ಊರ ಕಬ್ಬಬೆಳೆಯುತ್ತ
ಪೂ ರ ಕಬ್ಬಿಣ ಸುಳ್ಳು ಎಲ್ಲಿ ಹೋದ್ರೂ ಕಬ್ಬಿನ ಗದ್ದಿನೇ
ಹಾ ಹೆಂಗೆ ಹೆಂಗೆ ಬ್ರೋ ಬೆಳೆಯೋದು ಕಬ್ ಬೆಳಿಯದು ಹೆಂಗದು
ಬೆಳಯದ್ ಹೆಂಗಂದ್ರೆ ಹ್ಮ್
ಅಷ್ಟು ಗೊತ್ತಲ್ ಮಾಹಿತಿ ಅದ್ರ ಬಗ್ಗೆ
ನಾವ್ೆಲ್ಲ ಹೊಲ್ದಾವಲ್ಲ ಇ ಮಾಡಲ್ಲ ಅಷ್ಟೇ
ಹಾ ಹಾ ಹೊಲಾ ಅಂದ್ರೆ ನೀವು ಹೊಲಲ್ದದಲ್ಲಿ ಏನ್ ಮಾಡ್ತರ ನೀವು
ಅಂದ್ರ ಎಲ್ಲ ಅ ಏನಂತಾರ ಪಾಲಿಗೆ ಹಚ್ಚಿದವ ಏನಂತಾರ
ಹಾ ಹಾ ಸರಿ ಪಾಲಿಗೆ ಅಂತ ಹೇಳಿ ಮಾಡ್ತ ಬೇರೆಯವ್ರು ಮಾಡೋದು ನಂಬಲ್ಲ ಬೇರೆಯವ್ರು ಮಾಡೋದು
ಹಾ ಹಾ ಹೌದು ಅಣ್ಣ ಆತರ
ಆತರ ಮಾಡ್ತಾರೆ ನೀವು
ಹ ಏನಾದ್ರರು ಇದ್ರೆ ಪಾಪ್ಪಾ ಇಲ್ಲ ಅಣ್ಣ ಇದ್ರನು ಅವರೇ ನೋಡ್ಕೋತಾರೆ ನಾ ಅಷ್ಟೊಂದು ಒಟ್ಟ ಟ್ಟ ಹೋಗೋಣ ಹಿಂಗೇನದ ಅಮ್ಮ ಜನರಿಗ ಮಿದೂ ಇರುತ ನೋಡು
ಹಾ ಸರಗ ಅಂತೇಳಿ ಹೊಲ್ ತುಂಬಾ ಅ ಪೂಜೆ ಮಾಡ್ತವಿ ನೋಡ ಹೊಲ್ಕ್
ಹಾ
ಹಾ ಆ ಟೈಮ್ಲ್ಲಿ ಹೋಗೋದ ಅಷ್ಟ ಹೊಲಕ ನೀವು
ಹಾ ಅಣ್ಣ ಹಾ ಟೈಮ್ ಅಲ್ಲಿ ಅಷ್ಟೇ ಹೋಗುಡೂ
ಹಾ ಏನ್ ಅನ್ನಿಸ್ತತೆ ಬ್ರೋ ಕೃಷಿ ಕೃಷಿ ಬಗ್ಗೆ ಏನ್ ಅನಸ್ತತೆ ನಿಮ್ಗೆ
ಕೃಷಿ ಬಗ್ಗೆ
ಹ್ಮ್
ಹ ಹಾಲ್ಟ್ ಆಗಿರುತ್ತೆ ಅಣ್ಣ ಕೃಷಿ ಅಲ್ಲ ಇಲ್ಲೇ ಬಾಜುದ ನಾವು ಮಾತಾಡೋತಡಿ ಮಾತಾಡೋದು ನಗುತ
ಮಾತಾಡಿ ಬ್ರೋ ಹಂಗೆ ಏನು ಇಲ್ಲ ಮಾತಾಡಿ
ಎಲ್ಲಾ ಹಿಂಗ ನ್ಯಾಚುರಲ್ ಫುಡ್ ಎಲ್ಲ ಬೆಳಿತಾರಲ್ಲಣ್ಣ ಹಾ ಅಷ್ಟ
ಅಂದ್ರೆ ಹೆಂಗೆ ಬ್ರೋ
ಅಂದ್ರೆ ಹಿಂಗೆ ಏ ಎಲ್ಲಾ ಊಟ ಮಾಡದು ಅನ್ನ ರೊಟ್ಟಿ
ಹ್ಮ್
ಇವೆಲ್ಲಾ ಹೆಲ್ದಿ ಫುಡ್ ಇದಾಗತ್ತಲ್ಲ ಕೃಷಿ ಅಂದ್ರೆ ಬೇರ ಈಗ ನಮ್ಮಲ್ಲಿ ಬರೇ ಮ್ಯಾಗಿಿ
ಹಾ
ಈರ ಟೆಪ್ಸ್ ತಿಂತಾರಲ್ಲಣ್ಣ ಹಾ
ಅದೇ ಬ್ರೋ ನಿಮಗೆ ಎನ್ ಕೃಷಿ ಮಾಡಕ್ ಇಷ್ಟನಾ ಹೆಂಗೆ ಯಾವದಾದ್ರರು ಕಂಪ್ನಿಯಲ್ಲಿ ಹೋಗ್ಬಟ್ಟು ಕೆಲ್ಸ ಗೆಲ್ಸ ಮಾಡಕ ಅದಬಿಟ್ರೆ ಮತ್ತೇನಾದ್ರು ಈಗ ಯಾವ್ದಾದ್ರು ಇಂಜಿನಿಯರ್ ಮಾಡಿದರಮ್ಮ ನೀವು ಯಾವ್ದಾದ್ರು ಈ ತರ ಯಪ್ ಕಂಡಿಡಕ್ಕೆ ಅದಕ್ಕೆನ್ನ ಇಂಟ್ರೆಸ್ಟ್ ಮತ್ತ ಇಲ್ಲಾಂದ್ರೆ ಯಾವ್ದಾದ್ರೂ ಹಿಂಗ ಜಾಬ್ ಜಾಬ್ ಮಾಡಕ್ಕೆ
ಈಗ ಒಂದ್ ಯಾವದಾದ್ರು ಸ್ಟಾರ್ಟಿಂಗ್ ಒಂದ್ ಬಿಸ್ನೆಸ್ ಮಾಡ್ಬೇಕೂ ಅಣ್ಣ
ಬಿಸಿನೆಸ್
ಸದ್ಯಕ್ಕೆ ಸದ್ಯಕ್ಕೆ ಒ ಕಂಪ್ನಿಯಲ್ಲಿ ಜಾಯ್ನ್ ಆ ಡಿಗ್ರಿ ಮುಗ್ಯದು
ಹ್ಮ್
ಕಂಪ್ನಿಲ್ಲಿ ಜಾಯಿನ್ ಆದ್ರೆ ಸರಿ ಒಂದ ಸ್ಯಾಲ್ರಿ ಒಂದ ಟೆನ್ ಲ್ಯಾಕ್ ಪರ್ ಏರ್ ಇದ್ರಿ
ಒಂದ್ ತಿಂಗಳಿಗೆ ಟೆನ್ ಲಕ್ಕ
ಅಲ್ಲಣ ಟೆನ್ ಲ್ಯಾಕ್ ಪರ್ ಎನುಮ್
ಟೆನ್ ಲ್ಯಾಕ್ ಪರ್
ಟೆನ್ ಲ್ಯಾಕ್ ಪರ್ ಎನಾಮ್ ಅಂದ್ರೆ ಮಂತ್ಲಿ ಎಷ್ಟ ಆಯ್ತು ಅದೇನ ಒಂದ್ ವರ್ಷಿಗೆ ಟೆನ್ ಲ್ಯಾಕ್ ಅಂದ್ರ ತಿಂಗಳಿಗೆ ಎಷ್ಟ ಆತ ಎಂಬತ್ ಸಾವಿರ ಟೆನ್ ಲ್ಯಾಕ್ ಇದ್ರೆ ಟೆನ್ ಲ್ಯಾಕ್ ಪರ್ ಎನುಮ್ ಅಂದ್ರೆ ಮಂತ್ಲಿ ಎಂಬತ್ ಸಾವಿರ ಏನ
ಹಾ ಒಂದ್ ತಿಂಗಳಿಗೆ ಎಂಬತ್ ಸಾವಿರ ಪೇಮೆಂಟ್
ಹೆಂಗ ಇರ್ತವಂದ್ರೆ ಅಣ್ಣ ಲ್ಯಾಕ್ ಇಯರ್ ಗಟ್ಲೆ ಸ್ಯಾಲ್ರಿ ಇರ್ತ
ಹಾ
ಟೆನ್ ಲ್ಯಾಕ್ ಪರ ಎನಾಮ್ ಅಂತ ಹಂಗಿರುತ್ತೆ ಹೆಚ್ಚ ಕಮ್ಮಿಂಗ ತ್ರೀ ಲ್ಯಾಕ್ ಪರ್ ಎನುಮ್ ಫೋರ್ ಲ್ಯಾಕ್ ಪರ್ ಎನುಮ್ ಮಂತ್ಲಿ ಡಿವೈಡೆಡ್ ಮಾಡ್ಬೇಕ
ಹ್ಮ ಹ್ಮ್
ಒಂದ್ ಟೆನ್ ಲ್ಯಾಕ್ ಪರ್ ಎನಮ್ ಇದ್ರೆ ಎಂಬತ್ ಸಾವಿರ ಎಲ್ಲ ನೋಡಿ ಣ ಇಲ್ಲ ನಿನ್ ಸ್ಕಿಲ್ಸ್ ಏನ ಫುಲ್ ಮಾಸ್ಟರ್ ಇದ್ರೆ ಕೋಟ್ಯನ್ ಗಟ್ಲೆ ಭ ಹೋಗಬಹುದು
ಹಾ ಹಾದು ಆತರ ಆತರ ಏನಾದ್ರು ಮಾಡಕ್ ಇಷ್ಟ ಇದೆಯಾ ನಿಮ್ಗೆ
ಹಾ ಅಣ್ಣ ಸ್ಟಾರ್ಟಿಂಗ್ ಆತರ ಆಯ್ತಂದ್ರೆ ಸರಿ ಇಲ್ಲಾಂದ್ರೆ ಏನಾದ್ರು ಸ್ವಂತ ಬಿಸ್ನೆಸ್.
ಹಾ ಸ್ವಂತ ಸ್ವಂತ ಅಂದ್ರೆ ಯಾವತರ ಮಾಡೋದು
ಈಗ ಮನೇಲಿ ಪಪ್ಪ ಅವರೆಲ್ಲ ಫೈನಾನ್ಸಿ ಎಲ್ಲ
ಹ ಫೈನಾನ್ಸ್
ಫೈನಾನ್ಷಿಯ ಮತ್ತ ನಮವು ಈಗ ಫಸ್ಟ್ ಮೊದ್ಲು ಇದ ಇತಣ ಮನೇಲಿ ಟಿಪ್ಪರ್ ಎಡ ಟಿಪ್ಪರ ಒಂದ ಜೆಸಿ ಬಿ ಇತ್ತು
ಹಾ ಹಾ
ಸ್ವಲ್ಪ ಲಾಕಡೌನಲ್ಲಿ ಅ ಹಿಂಗಾಗಿ ಮಾರಬೇಕಾಯ್ತಣ
ಹ ಲಾಕ್ಡೌನ್ ಫುಲ್ ಕೈ ಕೊಡಿತ ಲಾಕ್ಡೌನ್
ಹ್ಮ್ ಅದೇ ಟೈಪ್ ನಾನು ಏನಾದರೂ ಕಂಟಿನ್ಯೂ ಮಾಡ್ಬೇಕಂತ
ಓ ಟಾ ಇವ ಅಪ್ಪರೋ
ಹಾ ಅಮೌಂಟ್ ದುಡ್ ದುಡ್ಡು ಬಾಳ ಮಾಡ್ಬೇಕು ನ ದಡ್ಡ ಡ್ರೀಮ್ ದೊಡ್ಡ ದೊಡ್ಡವಿದ್ದವೆ ಏನು
ಇಲ್ಲ ಬ್ರೋ ಇವಾಗ ಮಾಡ್ತರ ಬಿಸ್ನೆಸ್ ನೀನ್ ಮುಂದೆ ಕಂಟನ್ಯ ಮಾಡ್ಕೊಂಡ ಹೋಗ್ಬೇಕಂತ
ಏ ಆತರ ಇಲ್ಲಣ್ಣ ಆತರ ಇಲ್ಲಣ್ಣ ಅಂದ್ರೆ ಅವಾರ್ದ ಈ ಸ್ಟಾರ್ಟಿಂಗ್ ಏನಾದ್ ಮಾಡ್ಬೇಕಂದ್ರೆ ಅವ್ರ್ದ ಹೆಲ್ಪ್ ಬೇಕಲ್ಲಣ್ಣ
ನಾವು ಮನೆಯವ್ರ್ದಲ್ತಿದ್ರೇನೆ ಮುಂದೆ ನಾವ್ ಸ ಹೆಜ್ಜಿಡಕ್ ಆಗೋದು ಇಲ್ಲಾಂದ್ರೆ ಆಗಲ್ಲ
ಹಾ ಈಗ ಏನ್ ಡೈರೆಕ್ಟ್ ಆ ದೊಡ್ಡ ಬಿಸ್ನೆಸ್ ಓಪನ್ ಮಾಡ್ತೀನಿ ರೊಕ್ಕ ಇರಲಾರದ ಈ ಬಿಸ್ನೆಸ್ ಓಪನ್ ಮಾಡ್ತೀನಿ
ಹಾ
ಆತರ ಆಗೋದಿಲ್ಲ ಅಣ್ಣ ಹ್ಮ ಮನೆಲಿ ಏನ್ ಇದ ಮಾಡ್ಬೇಕು ಅದೇ ಮಾಡ್ಬೇಕಾಗುತ್ತೆ. ತ್ತ ನ
ಏನ್ ಹೇಳ್ತಾರೆ ಅದ್ನ್ ಕೇಳ್ಬೇಕು.
ಹೌದ ಅಣ್ಣ ಬಳದು ಆಲ್ಮೋಸ್ಟ್ ಈಗ ಮನೆಯರ್ದ ನಡೆಯೋದಣ ನಮ್ದ್ ಆಲ್ಮೋಸ್ಟ್ ಇದ ಇರ್ಲ ಈಗ ಇದರದೇ
ಹಾ
ಒಂದ್ ಏನಾದ್ರೂ ಒಂದ್ ರೇಂಜೆ ಬಂದಿದ್ರೆ ನಮ್ದೇ ಇರೋದು
ಹ
ಅವ್ರ ಹೇಳದಂಗೆ ಮಾಡ್ಬೇಕತಲ ನೋಡ್ಬೇಕ ಅವಾರ್ದು ಪಾಪ ಅವ್ರ ಫೀಸ್ ಕಟ್ಟೋರವ್ರೆ. ಎಲ್ಲ ಆಯೆ ಮತ್ತ ನಿಮ್ದ ಈಗ ಡಿಗ್ರಿ ಮುಗೀತಲ್ಲ ಮತ್ತ ಏನಾದ್ರು ಕಂಪಿಟೇಟಿವ್
ನಮ್ದು ಅದೇ ನೋಡಪ್ಪ ನೆಕ್ಸ್ಟ್ ಟಾರ್ಗೆಟ್ ಅದೇ
ಅದೇ ಅಣ
ನೆಕ್ಸ್ಟ್ ಟಾರ್ಗೆಟ ಅದ್ನ ಮಾಡೋದು ಯಾವ್ದಾದ್ರರು ಇವಾಗೆಲ್ಲ ಜಾಬ್ ಕಾಲಫರ್ ಮಾಡ್ತಾರಲ್ಲ ನವು ಯಾವ್ಡ್ಕಾದ್ರು ಅಪ್ಲಿಕೇಶನ್ ಹಾಕ ಹ ಹೋಗ್ಬಿಟ್ಟು ಎಲ್ಲಾದ್ರೂ ಕುೂತ್ಕೊಂಡು ಓದದ ನೀಟಾಗಿ.
ಹಾ ಹಾ
ಹ ಒಂದ ಎರಡು ಎರಡರಿಂದ ಮೂರ್ ವರ್ಷ ಕಾಯದು.
ಏ ಇಲ್ಲ ಏನಾದ್ರರು ಇನ್ನೊಂದು ಡಿಗ್ರಿ ಮಾಡ್ಬೇಕಂತಿದ್ದೇ
ಡಬ್ಬಲ್ ಡಿಗ್ರೀನ ಹಾ ಇದೇ ಬ್ರೋ ಇದು ಎಮ್ ಎ ಮಾಡ್ತನಿ.
ಎಂ ಎ
ಹಾ ಎಂ ಎ ಮಾಡ್ಬಿಟ್ಟು
ಮಾಸ್ಟರ್ ಆಫ್ ಆರ್ಟ್ಸ್
ಪ್ರಕಡ್ಸ್
ಹಾ ನೀ ಬಿಎ ಅನನ ನಿಂದು.
ಹಾ ಬಿಎ ನಂದು.
ಹಾ ಹಾ ಹಾ ಮಾಸ್ಟರ್ ಆಫ್ ಆರ್ಟ್ಸ್ ಮಾಡಿದ್ರೆ ಏನ ಇರುತ್ತೆ ಅಣ ಬೆನಿಫಿಟ್.
ಈಗ ಟೀಚರ್ಸ್ ಅದಕ್ಕೆಲ್ಲಾ ಇದು ಬಿಡ್ತರಲ ಜಾಬು ಜಾಬ್ ಕಾಲ್ ಫಾರ್ಮ್ ಮಾಡ್ತರಲ ಬಿ ಆಡ್ ಮಾಡ್ಬಿಟ್ ಹೋದ್ರೆ ಅಷ್ಟು ಅದು ಇದ ಇರಲ
ಹ್ಮ್
ಎಮ್ ಎ ಎಮ್ ಎ ಮಾಡ್ಬಿಟ್ಟು ಅಂದ್ರೆ ಎಮ್ ಎ ಒಮ್ಮೆ ನಾವು ಕಲೀಲೇ ಬೇಕು.
ಹಾ
ಲೇ ಬೇಕ್ ಬಟ್ ಒಬ್ಬೊಬ್ರು ಬಿ ಎಡ್ ಬಿ ಎಡ್ ಪಾಸ್ ಮಾಡ್ತಾರೆ ಮಾಡ್ಬಟ್ಟು ರೋ ನೆಕ್ಸ್ಟ್ ಎಮ್ ಎ ಮಾಡ್ತರ.
ಹಾ
ಹಾ ನಮ್ದಂಗೆಲ್ಲ ಇವಾಗ ಫಸ್ಟ್ ಟಮ ಮಾಡ್ಬಿಟ್ಟು ನೆಕ್ಸ್ಟ್ ಬಿ ಎಡ್ ಬಡ್ಕೋಕ್ ಅಂತೇಳಿ.
ಹಾ
ಹಾ ನಮ್ದ ಆಥರ ಬಟ್ಟು ಈ ನೆಸ್ಟ್ ಯಾವಾಗಾದ್ರೂ ಟೀಚರ್ಸ್ ಜಾಬ್ ಅ ಯಾವ್ದಾದ್ರು ಕಾಲ್ಪರ್ ಮಾಡಿದಾಗ
ಹ್ಮ್ ಹ್ಮ್ ಹ್ಮ್
ಜಗತ್ತ ಮತ್ತೆ ಎಲ್ಲ ಅಂದ್ರೆ ಸಮಾಜ ಕಲ್ಯಾಣ ಆಫೀಸ್ ಅಲ್ಲಿ ಯಾವದಾದ್ರು ಪೋಸ್ಟಿಂಗ್ ಮ ಇಲ್ಲಿ. ಡಬಲ್ ಟ
ಹ್ಮ್ ಹ್ಮ್ ಹೌದನ.
ಹ್ಮ್ ಯಾವ್ದ್ ಬೇಕಾದ್ರಾ ನೆಕ್ಸ್ಟ್ ವಡಣು ಅ ಇದು ಯಾವ್ದಾದ್ರು ಸಮಾಜಕಾರಣಿ ಅದ್ದು ಬರುತ್ತೆ ಮತ್ತೆ ತಹಸೀಲಲ್ಲಿ ಕಂದಾಯ ಇಲಾಖೆಯಲ್ಲಿ
ಹ್ಮ್ ಹ್ಮ್ ಹ್ಮ್
ಡಿಗ್ರಿ ಇದ್ರೆ ಸ್ವಲ್ಪ ಸೌಲಭ್ಯ ಜಾಸ್ತಿ ಇದೆ.
ಹಾ ಹೌದ ಕರೆಕ್ಟ್.
ಹ್ಯಾಂಗ್ಬುಟ್ಟು ಎಂ ಎ ಮಾಡಿದಂಗಷ್ಟೇ.
ಹ್ಮ್ ಹ್ಮ
ಬ್ರೋ ಇರಿ ಬ್ರೋ ಸರಿ ಸರಿ ಸರಿ